ಏನ್ ಅಲೋ ಹಾ ಹರಾಮಾಲ್ಪಾ ನಾಗೇಶ
ಆರಾಮ್ ನೋಡ್ರಿ ನೀವ್ ಆರಾಮ
ಹ್ಮ್ ನಾವ್ ಆರಾಮವ್ ನೋಡಪಾ ಮನ್ಯಾಗಲ್ಲ ಆರಾಮ್ದಾರ ಅಪ್ಪ ಅಮ್ಮ
ಹ್ಮ್ ಎಲ್ಲರೂ ಆರಾಮ ಅದ ನಿಮ್ ಕಡೆ ನಿಮ್ ಎಲ್ಲರೂ ಆರಾಮ
ನಾ ಹ್ಮ್ ನಮ್ಮ ಮನ ನೆಲ್ಲಾ ಆರಾಮ್ದಾರ ನೋಡಪಾ
ಹ್ಮ್
ಹ್ಮ್
ಮತ್ತೆನ್ಡ್ ಅ ಮೊನ್ನೆ ಮ್ಯಾಚ್ ಬೆಂಕಿ ಮ್ಯಾಚ್ ಆಗಿತಪ್ಪ
ಹಾ ಎಕಡೆ ಆರ್ ಸಿಬಿಗೆ ಸಪಟ್ಟಾ
ಏ ಆರ್ ಸಿಬಿನೇ ಮತ್ತೆ ನಮ್ದು ಅಂದ್ರೆ ಆರ್ ಸಿಬಿನಲ್ಲಾ
ಹ್ಮ ಏನೋ ಭಾರಿ ಐತಲ್ಲ ಅವತ ಮ್ಯಾಚ
ಹಾ ಮ್ಯಾಚ್ ಪೂರಾ ಗಿಚ್ಯ್ತ್ ನೋಡಪ್ಪ ಪೂರಾ
ಹಾ
ಪೂರಾ ಒಂದ್ ಒಂದ್ ಎರಡು ಗಂಟೆ ತನ ಮ್ಯಾಚೇ ನೋಡು ಹಾ ಟಾಸ್ ಗೆದ್ರೆ ಅಲ್ಲಿ ಟಾಸ್ನಾಗ ಟಾಸ್ನಾಗ ಸೆವೆಂಟ ಫೈವ್ ಪರ್ಸೆಂಟ್ ಮ್ಯಾಚ್ ಗೆದ್ರಲ್ಲಲ್ಲಿ
ಹಾ ಆಮೇಲೆ ಏನ್ ವಿಕೆಟ್ ತಗದ್ರು ಬಾರಿ ಆಯ್ತ್ ಬಿಡಿ ಮ್ಯಾಚ್ ಅವತ್ತಲ್ಲಾ ನಾನು ಎಲ್ಲಿಮ ಹಾ ಸಾಯಿ ಸುದರ್ಶನ ಗೆಲ್ಲು
ಹ್ಮ್
ಇವ್ರರಿಬ್ಬರು ಔಟ್ ಆಗ್ಲಿಲ್ಲ ಅ್ರ ಆಯ್ ಮುಗಿತ ಎಷ್ಟು ಎಡ್ನೂ ಐವರ ಮೇಾಲ ಇಡ್ತಾರ ಅ ಕ್ಬಿಟ್ಟಿದ್ದ ಚೇಸಿಂಗ್
ಹಾ ಅವ್ರೇನ ಅವ್ರ ನಿಂತ್ ಆಡ್ತಾರ ಅಷ್ಟೇ ಅವ್ರ ಮ್ಯಲ್ ಪ್ಲಾನ್ ಮಾಡಿ ಬಂದ್ರಲ್ಲ ಹ್ಮ್ ಹ್ಮ್ ಮತ್ತೆ ನಮ ಅಮ್ಮ ಭೂವಿ ತೆಗ್ದ ಪವರ್ ಪ್ಲೇದಾಗ ಭೂವಿ ಹೆಜಲ್ಡ್ ಸರಿಯಾಗ ಹಾಕರು
ಹ್ಮ ಮೂವರ್ ನಡ್ಸಿದ್ರಲ್ಲ ಡೆಪ್ಪಿ ಗೊಬ್ಬನಿಗೆ
ಹಾ ಡಫಿ ಆಗ್ತ ಡಫಿ ವಿಕೆಟ್ ತಗೊಂಡಿಲ್ಲ ಪಾಪ ಅವ ಮತ್ತ ರಶಿಕ್ ಸಲಾಮ ದಾರ್ ಅವ ಭಾರಿ ಆಕ್ಕರ ಹುಡುಗ
ಹಾ ಹಾ ಅಂದ್ರೆ ಮಸ್ತ್ ಆಯ್ತ ಅಲ್ಲ ಪಾರಟ್ ಅಂದ್ರೆ ಬಾಲಿಂಗ್ ಮ ಬ್ಯಾಟಿಂಗ್ ಎಲ್ಲ ಲೈನ್ ಅಪ್ ಬಾರಿದ್ ಅಸಿದ
ಹ ಆರ್ ಸಿ ಬಿ ಪೂರ ಟೀಮ್ ಟೀಮ್ ಆಗಿತ್ ಭಾರಿ ಆಗಿತ್ ಟೀಮ್ ಮುಂದಿನ ವರ್ಷ ಪೂನ ಟಮ ಚೇಂಜ ಆತ
ಪೂರಾ ಚೇಂಜ್ ಮಾಡ್ಬೇಕ
ಮೆಗಾ ಆಪ್ಷನ್ ನಡೀತದಲ್ಲಾ
ಹಾ
ಆರ ಮಂದಿಗ್ ರಿಟರ್ನ್ ಮಾಡ್ಕೋಬೇಕು ಉಳ್ಕಿದ್ ಎಲ್ಲ ಟೀಮ್ನಾಗ ಬಿಡ್ಬೇಕಾಗ್ತದ ಮೆಂಬರ್
ಆರ್ ಮಂದಿಗ್ ರಿಟರ್ನ್ ಮಾಡ್ಕದರತ್ ನೋಡ
ಹಾ
ಅಂದ್ರೆ ಈಗ ವಿರಾಟ್ ಕೊಹ್ಲಿಗ ಬಿಡಲ್ಲ.
ಹಾ ವಿರಾಟ್ ಕೊಹ್ಲಿ ಅವಾರ ಬಿಡಲ್ಲವ ಹ ಹೇಳಳ್ಬಿಟ್ಟಾನ ಒಂದೇ ಫ್ರಾಂಚೈಸಿಗ ಆಡ್ತೀನಿ ನಿನ್ ಆ ರಿಟರ್ ರಿಟೈರ್ಡ್ ಆಗತ್ತಾನ ಅಂತ ಅಂದಾನ
ಜಿತೇಶ್ ಶರ್ಮಾ ಬಿಡಲ್ಲ.
ಹಾ ಜಿತೇಶ್ ಭೂವಿ ಮತ್ತೆ ರಜತ್ ಹೇಜಲ್ ಉಡ್ಡು
ಹ್ಮ್ ಭುವಿ
ಹಾ ಇವರೆಲ್ಲಾ ರಿಟರ್ನ್ ಆಗ್ಬಹುದು ಆದ್ರೆ ಕೃನಾಲ್ ಪಾಂಡೆ ಒಬ್ಬವ
ಹಾ
ಅವ್ರೆಲ್ಲಾ ರಿಟರ್ನ್ ಆತಾರ
ಇವ್ರನ್ ಮತ್ತ ರಸಿಕದಾರ್ನ ಅವ್ರನೆೆಲ್ಲ ಮತ್ ಯೂರಿಯಾ ಅದ್ ಮಾಡ್ಕಬೋದಲ್ಲಾ
ಹಾಂ ಮತ್ತೆ ಆಪ್ಕ್ಷನ್ನಾಗ ತೊಬೋದು ಬಿಡು ಮಾಡಬೋ ಮಾಡ್ಬೋದು ಅವರಿಗೆ
ಅಲ್ಲೋ ನಾಗ್ಯಸಿ ಈಗ ಅದು ಹೇಳಿದ ಕರೆಕ್ಟ್ ಆಯತ್ ಬಿಡು
ಹು
ಈಗ ಅರ್ಧ ಮಂದಿ ಈಗ ಆಡ್ಲರ್ಧ ಹೊರಗ ಕುಂದಿರ್ಸ ಹೊರಗ ಕುಂತಿರ್ತಾರ ನೋಡ
ಹಾ
ಅವ್ರಿಗೇನ್ ಬಿಡ್ಬೇಕೇನು.
ಹಾ ಅವ್ರೆಲ್ಲರೂ ಹೋಗ ಬಿಡ್ತಾರ ಅವ್ರ ಟೀಮ್ ಪೂರ ಹೊಸ ಟೀಮ್ ಆತದ ಪೂರ ಮೆಗಾ ಆಪ್ಷನ್ ಅಂದ್ರ
ಪುರ ಟೀಮ್ ವಷಂದ ಮಾಡ್ಬೇಕ ಏನು
ಹಾ ಐದರು ಮಂದಿ ಅಷ್ಟೇ ಇರ್ಬಕ್ ಟೀಮ್ನಾಗ ಆಮೇಲೆ ಉಳಕಿದವ್ರು ನಾವು ರಿಟರ್ನ್ ಮಾಡ್ಕೋಬಹುದು ಇಲ್ಲಾಂದ್ರೆ ಬಿಟ್ಟ ಬೇರೆ ತೊಬುದು
ಹಾ ಹ ಇಲ್ಲೋ ಚಲೋ ಚಲೋ ಪ್ಲೇಯರ್ ಗಳು ಯಾರಲ್ಲ ಇದ್ರಾಗಂತ್ರಿ ಈ ಸಲ ಹೌದಿಲ್ಲ
ಹಾ ಹಂಗೆ ಹಂಗೆ ಅದಪ್ಪ ಗೇಮ್ ಅಂದ್ರೆ ಅವರು ಮತ್ತೆ ನಾವೇ ವರ್ಷ ವರ್ಷ ಫೈನಲ್ ಕಲ ವಿ ಬೇರೆ ಯಾರ ಭ ಬರ್ಲಿಲ್ಲಂದ್ರೆ ಹೆಂಗ್
ಹಂಗಂದ ಹ್ಮ್ ಅಂದ್ರೆ ಈ ವರ್ಷ ಮಸ್ತ್ ಆಯ್ತ್ ಬಿಡು
ಹಾ ಈ ವರ್ಷ ಕಪ್ ಹೊಡದ್ರಲ್ಲ ನಾವು ಒಂದು ಕಪ್ ಇಲ್ಲ ಒಂದು ಇಲ್ಲಲ್ಲ ತ್ರೀ ಬ್ಯಾಡ್ ಬಂದವ
ಹ ಹುಡುಗರು ಎಡ ಹುಡಿಗಿಯರವ ಎಡ ನಾಕ್ ಅದಾವ್
ಹ್ಮ ನಾಕ್ ಅದು ಈಗ ನಾವ್ ಯಾವನ ಈಗ ಯಾರನ್ನ ಅಂಗಸ್ಲತ್ ಅಂದ್ರ ನಾವ್ ಭೀ ಹೇಳಕ್ ಬರ್ತದ ಈಗ
ಹ್ಮ್ ನಮವ ನಾಕ ಅವ ಅಂತ
ಹ್ಮ್
ಹ್ಮ್ ಹ್ಮ್ ಹ್ಮ್
ಮತ್ತ ಏನ್ ಏನ್ ಮಾಡತ್ತಿ
ಏನು ಇಲ್ಲ ಸುಮ್ಮನೆ ಇಲ್ಲ ಹೊರಗ ಕುಂತಿನಿ
ಹ್ಮ್
ಹಾಸ್ಟ್ಲ್ ಬಲ್ಲಿ ನಿಮ್ ಹಾಸ್ಟ್ಲಗ ಹೆಂಗ ಹೆಂಗ ಕೊಡ್ತಾರಪಾ ಊಟ ಗೀಟ ಸವಲತ್ತು ಹೆಂಗ್ ಚಲೋದ
ಅ ಊಟ ಅದು ಸರಿಯಾಗದಪ್ಪಾ ಈಗ ಈಗ ಜರಾ ಯಾಕೋ ಈಗ ವಾರ್ಡನ್ ಮೇಡಮ್ ಚೇಂಜ್ ವಾರ್ಡನ್ ಸರ್ ಚೇಂಜ್ ಆಗ್ಯಾರ
ಮೇಡ ಮೇಡಂ ಬಂದಾರಪ್ಪ ಯಾರು ಹೊಸಬ್ರು
ಹ್ಮ ಹ್ಮ ಹಾ
ಹ್ಮ್
ದಿನ ಬರ್ತಾರ ಮೇಡಮ್
ಏ ಇನ್ನ ಭೀ ಇಲ್ಲೇ ಇದ್ರ ಮೇಡಂ ಈಗ ಹೋಗ್ಯಾರನ್
ಹ್ಮ್ ಹ ಫುಲ್ಲ ಸ್ಟ್ರಿಕ್ ಇದ್ದಂಗಾರ ಮೇಡಮ್
ಪೂರ ಸ್ಟ್ರಕ್ಟರ್ಪ್ಪ
ಹ್ಮ್ ಹ್ಮ್
ಹ್ಮ್
ಅಂದ್ರ ಈಗ ಚಲ ಮಾಡ್ರ ಟಾಸ್ ಎಲ್ಲ ಊಟ ಗಿಟ ಎಲ್ಲ ಚಲ ಹಾಕತ್ರ
ಹಾ ಊಟ ಅದು ಸರಿಯ ಕೊಡಕ್ತ್ತಾರ ಇನ್ನೇ ಊರಿಗ್ ಹೋಗಿಲ್ಲಾ
ಹ್ಮ್ ಒಗಿಲೋಡು
ಎಕ್ಕ
ಸ್ವಲ್ಪ ಕೆಲ್ಸಗಳು ಅದಾವ
ಹಾ ನಾಳೆಗ್ ಹೋಗ್ಬ ನೀನು ಕಾಲೇಜ್ ನಾಳೆ ಬರ್ತಯ ನಾಳೆ
ನಮ ಏನ್ ಕಾಲೇಜ್ ಏನ್ ಇಲ್ಲಾ
ಇಲ್ಲ ಇಲ್ಲಿ ಕಾಲೇಜ್ ಇದು ಮಾಡ್ಲಕ್ಕ ಏನಂತರ ಅದ ಸಿಗ್ನಿಚರ್ ಮಾಡಕ್ ಹಾ
ಹ್ಮ್ ಅಂದ್ರೆ ಮಾಹಿತಿ ಕೇಳಕ್ ಬರ್ತಂಂತ ನಿಮ್ ಕಾಲೇಜ ನಾಳ
ಸರಿ ಸರಿ ಬಾ ನಾಳೆ ಬಾ
ಹ್ಮ್
ಮತ್ತ
ಬರ್ತಂತ ಏ ಊರಿಗ ಹೋಗ ಏನ್ ಮಾಡ್ಬೇಕು ಒಂದ್ ವಾರ ರಜೆ ಆದದಂತೆ
ಏನ್ ಮಾಡ್ಬೇಕಪ್ಪಾ ಊರಿಗೆ ಈಗ ಐ ಪಿ ಎಲ್ ಬಿ ಮುಗೀತು ಮನ್ಸ್ ಬರ್ಲಾ
ಹ್ಮ್
ಈಗ ಫುಟ್ಬಾಲ್ ಚಲು ಅತವಾ ಆರು ತಾರೀಕ
ಎಲ್ಲಿ ಹಾ ಹೌದೀಗ
ಹ್ಮ್ ಫಿಫಾ ವರ್ಲ್ಡ್ ಕಪ್ ಅದಲ್
ಹ್ಮ್
ಇದು ರೊನಾಲ್ಡೊದು ಮೆಸ್ಸಿ ಇದು ಮತ್ತೆ ಅವ ಕೆಲವೊಂದಿಷ್ಟ್ ಮಂದಿ ಇ ಲಾಸ್ಟ್ ವರ್ಲ್ಡ್ ಕಪ್ ಅದ
ಹ್ಮ್ ಹ್ಮ್ ಹ್ಮ್
ಆಯ್ತ್ ಲಾಸ್ಟ್ ವರ್ಲ್ಡ್ ಕಪ್ ಆಗಣ ಅವ್ ರಿಟರ್ನ್ ರಿಟೈರ್ಡ್ ಆತಾರ
ಹ್ಮ್ ಮತ್ತ ಹೊಸ ಪ್ಲೇಯರ್ ಗಳು ಬರ್ತಾವನನೆ
ಹ್ಮ್ ನಮ್ ಇಂಡಿಯನ್ ಟೀಮೇ ಇಲ್ಲ ಅದ್ರ ಒಳಗೆ ವರ್ಲ್ಡ್ ಕಪ್ನ
ಹೌದ ಹ
ನಲ್ವತ್ತಂಟ್ ಕಂಟ್ರಿ ಆಡ್ತ ರೇ ನಮ್ ಇಂಡಿಯನ್ ಟೀಮೇ ಇಲ್ಲ ಅದ್ರ
ಯಾರ ಪ್ರಾಕ್ಟೀಸ್ೇ ಮಾಡೋಲ್ಲವ ಅದನ್ನ
ಏ ಮಾಡ್ತಾರ ನಂಬಲ್ಲಿ ಇಂಡಿಯನ್ ಪ್ಲೇಯರ್ ಏನ್ ಬಾ ಕಮ್ಮಿ ಅರೇ ನಂಬಲ್ ಭಾರಿ ಭಾರಿ ಅವ್ರ ಪ್ಲೇಯರ್
ಹ್ಮ್ ಒಟ್ಟು ಹೋಗಲ್ಲ ಅಲ್ಲಿಿಗೆ
ಅಂದ್ರೆ ಇಲ್ಲಿ ಫುಟ್ಬಾಲಿಗೆ ಅಷ್ಟು ಇದು ಕೊಡಲ್ಲ ನಮ್ ಇಂಡಿಯಾದ ಕ್ರಿಕೆಟಿ ಕೊಡ್ತಾರ ಭಾರಿ ಕ್ರಿಕೆಟ ಕ್ರಿಕೆಟ್ ಅಂತಾರ
ಹ್ಮ್
ಹ್ಮ್ ಫುಟ್ಬಾಲ್ ಇದು ಮಾಡಲ್ಲ
ಈಗ ಭಾರಿ ಇಂಪ್ರೂವ್ ಆಗ್ಯದಾವ
ಹಾ ಈಗೀಗ್ ಭಾರಿ ಇಂಪ್ರೂವ್ ಆಗ್ಯದ ಅಂದ್ರ ನಮ್ ಇಂಡಿಯಾಗ ಒಂದ ಫುಟ್ಬಾಲ್ ಟೀಮ್ಬೇಕಲ್ಲ
ಹ್ಮ್
ಹ್ಮ್
ನವು ಹಗಿದ್ದೀಪ್ಪಾತಿ ಇದಾಗ
ಹಾ
ಹೋಗಿದ್ದೀವಿ ನಮ್ ತಾಲೂಕ್ು ಮಟ್ಟಕ್ಕೆ ಹೋಗಿದೀವಿ ತಾಾಲೂಕ್ು ಮಟ್ಟದಾಗ ಗೆದ್ದೀವಿ
ುಟ್ಬಾಲ್ ನಕಾ
ಹ್ಮ್ ಅವ್ರ ಹೂಡಾಗ ಸೋತಾರ್ಗು ನಮ್ ಗುಡಗ ಸೋತಿದ್ರಲ್ಲ ಅವ್ರ ಬಂದ್ರಪ್ಪ ಜಿಲ್ಲಾ ಮಾಡ್ದಾಗ ಅವ್ರು ಹೊಡ್ಕೊಂಡ ಹೋಗ್ಬ ಬಿಟ್ರಿ
ಹಾ
ಯಾಕಂದ್ರ ಅಲ್ಲಿ ಚೇಂಜ್ ಆಗಿಬ ಬಿಟ್ರ ಅವ್ರಲ್ಲ ಪೂರ ದೊಡ್ ದೊಡ್ಡ ಮಂದಿ ಬಂದ್ಬಿಟ್ರಪ್ಪಾ
ಹಾ
ಹ್ಮ್
ಹಾ
ಅದ್ರ ನಮ್ ಗುಡಾಗ ಆಡಿದಾರ ನಾಲ್ಕೆ ಮಂದಿ
ಹಾ
ನಾ ಮೊದ್ಲ ಆಡಿದಾರ ಎಲ್ಲರು ಎಲ್ಲಾ ಮೊದ್ಲು ಆಡಿದ ಪ್ಲೇರ್ ಎಲ್ಲಾ ದೊಡ್ ದೊಡ್ಡರ್ ಬಂದ್ಬಿಟ್ರಪ್ಪಾ ಆಯ್ತ ಹ್ಮ್ ಸೋದಬಿಟ್ಟಿ ನಾವು
ಸೋತ್
ಹ್ಮ್ ನಮ್ಮ ಮೂರ ಆಗಿದ್ದು ಅವ್ರು ನಾಕ್ಾಗಿದ್ದು ಗೋಲ್
ಹಾ ಹಾ ಹಾ ಹಾ
ಹ್ಮ್
ಬುಣನ ಎಲ್ಲ
ಅಂದ್ರೆ ಸೆಕೆಂಡ್ ಪ್ರೈಜ್ ಬಂತಲ್ಲ
ಸೆಕೆ್ ಪ್ರೈಸ್ ಬಂತಏನ್ ರನ್ನರ್ ಅಪ್ ಆದ್ರೆ
ಹ್ಮ ರನಾರಪ್ಪ ಅಿ
ಮತ್ತ
ಇಲ್ಲಿ ಫಸ್ಟ್ ಪ್ರೈಜ್ ಹೊಡ್ದ ತಾಾಲೂಕ್ ಮಾಡ್ದಾಗ ಅದ ರನರ್ಪ್ಪ ಅ ನೋಡ
ಹಾ ಹಾ ಮತ್ತನ್ ನೋಡ್ಸೋದು ಎಲ್ಲ ಬರ್ದಿ
ಯಾವ ನೋಡ್ಸು
ಈಗ ನಿಮ್ಮ ಎಕ್ಸಾಮ್ ಯಾವಾಗ ಮುಗಿತವ ಡಿಗ್ರಿವು
ನಮ್ಮ ಇಪ್ಪತ್ ನಾಕನೇ ತಾರೀಕಿಗೆ ನಡಿತಾವ ನೋಡಪಾ
ಇಪ್ಪತ್ನಾಲ್ಕಕ ಅಲ್ಲಿಂದ ಚೂಟಿ ಕೊಡ್ತಾರನ್ ಮತ್ತತ್ ಮುಗ್ದೊಳಕ್
ನಾವ ಏನ್ ಡಿಗ್ರಿ ಹೋದ್ರ ಬಂತ ಹಲಕ್ ಬಂತ
ಹಾ
ಹ್ಮ
ಮತ್ ಮತ್ತ
ನಾವ ಏನು ಒಂದ್ ದಿನಾನೂ ನ ಹೋಗಲ್ಲ ಕಾಲೇಜ್ಗೆ
ಹಾ
ಡೈರೆಕ್ಟ್ ಮಾಡಿ ಬಿಟ್ಟ್ವಿ ಕಂಪೀಠಟ್ಟಿವ್ ಒದಾಕತ್ತಿವಿ ನೋಡ
ಕಂಪಿಟೇಟಿವ್ದಲತ್ರ ನ
ಹ್ಮ್
ಹಾ ಹಾ ಮತ್ತೆ
ಮತ್ತೆ ಯಾವಾನ ಕಾಲ್ ಫಾರ್ ಕಡತಾರನಾ
ಹ್ಮ್
ಹಾಕಿದ್ರೆ ಆಯ್ತ ಅಂತ ಅಾ
ಹ್ಮ್
ಇವ್ರ ಇದ್ರ ಏ ಏನ್ ಕರಲಗಾರ ಅವ್ರರುಬ್ರೆ ಕುರ್ಚಿ ಗುದ್ದಾಡ್ತಾರ ಒಮ್ ನಾಯಿ ಇ್ದ ಒಮ್ ನಾಯಿ ಒಂದ್ ಈ ಇರ್ಿದೆ ಅಂತ ಅವ್ರೇ ಇಬ್್ರರು ಅನ್ ಮಾಡಾಕೂತಾರ
ಹಾ
ಡಿ ಕೆ ಒಂದ ಸ್ವಲ್ಪ ಭರವಸೆ ಕೊಟ್ಟಾನ ಏನ್ ಕರಿತಾನ ಏನ್ ಮಾಡ್ತಾನ ಗೊತ್ತಿಲಪ್ಪ.
ಹಾ.
ಹ್ಮ್.
ಹಾ. ಮತ್ತ.
ಒಂದ್ ಸ್ವಲ್ಪ ಎಲ್ಲಾ ಕರ್ದ್ರ ಎಲ್ಲ ಚಲೋನೇ ಆಗ್ತದ.
ಹ್ಮ್.
ಹ್ಮ್.
ಹ್ಮ್ ಮತ್
ಮತ್ತೇನ್ ಮತ್ತೇನ ಇಲ್ಲಪ್ಪಾ ಪಿಜಿ.
ಹಾ.
ಚಾ ಅದ ಎಲ್ಲಾ ಕುಡ್ದಿ.
ಚಾ ಈಗ ಜಸ್ಟ್ ಕುಡ್ದಿನಿ ಚಾ ಕುಡ್ದ ಕುಂತೀನಿ ನೀ ಫೋನ್ ಹಚ್ಚಿದಿ.
ಹ್ಮ್ ಹ್ಮ್ ಹೌದಾ. ಹ್ಮ್ ಅಂದ್ರೆ ನಾಳಗ ಅದ್ ಸರಿ ಮಾಡಿ ಊರ್ಗ್ ಹೋಗ್ಬೇಕಂದಂಗ ಆಯ್ತು.
ಹಾ ನಾಳೆ ಸಯ ಮಾಡ್ಬೇಕು ಅದು ಅಮೌಂಟ್ ಯಾರ್ಯಾರು ಹಾಕಿಲ್ಲ ಹಾಕಂದ್ರ.
ಹ್ ಹ.
ಅಮೌಂಟ್ ಅದು ಫಂಕ್ಷನ್ ಹಾಕ ಯಾರಾರ ಹಾಕಿಲ್ಲ ಅವ್ರಿಗೆ ಸೇಫಂಡ್ ಕೊಡಲ್ಲ ಅಂತ ಅಂದಾನ ಸರ್.
ಹಾ ಹಾ.
ಅದಕ್ಕೆ ಹಾಕ್ಬಿಟ್ಟೆವಪ್ಪ ಅಮೌಂಟ್ ಎಲ್ಲ.
ಕೊಟ್ಟ ನಿನ್ ನೀನ್ ಯಾವಾಗ ಕೊಟ್ಯ.
ಈಗ ಈಗೆ ಕೊಟ್ಟೆ. ಕಿಕ್ಕಿಗೆ ಹಾಕದ ಒಂದ್ ಗಂಟ ಆಯ್ತು. ಮಲ್ಯಾಗ ಮಲ್ಯಾಗ ಹಾಕ್ದೆ ಮಲ್ಲು
ಹಾ ಹಾ ಹಾ ಸರಿ ಸರಿ ಹ್ಮ್.
ಮತ್ತ.
ಮತ್ತ ನಿಲ್ಲ ನಾನು ಸೊಪ್ಪಿ ಹೊರಗ ಹೋಗಿ ಬರ್ಬೇಕು ದೋಸ್ ಬಾ ಅನ್ನಾಕತ್ತಾನು ಹೋಗ್ ಬಂದ ಹಚ್ಚಲ್ಯಾ.
ಹಾ ಹೋಗ ಬಂದ ಹಚ್ಚ ಇಡ್ಲಿ.
ಹಾ ಸರಿ.